ಲೋ ಅಕ್ಕ ಹಲೋ ಹಾ ಅಕ್ಕ ಏನ್ ಮಾಡಾತಿ
ಏನಿಲ್ಲ ನೋಡ್ ಸ್ವಲ್ಪ ಟೈಪಿಂಗ್ ಇತ್ತ
ಹ್ಮ್ ಹ್ಮ್
ಹಾ ಟೈಪಿಂಗ್ ಮಾಡ್ಕೋತ ಕೂತಿದ್ದೆ ನೀ ಏನ್ ಮಾಡತ್ತೀ
ನಯನು ಆಯನ ಇಲ್ಲ ಕತ್ಕ ಅನ್ಕಂತಿದ್ದ ನಡ್ಸಾಮ
ಹ್ಮ್
ಮತ್ತ ಊಟ ಅದು ಆಗತ್ತಕ್ಕ ಏನಿಲ್ಲ ಎಕ್ಸಾಮ್ ಐತ್ ಮಷೀನ್ಲ ನಿಂಗ ನಾಡ್ದ ಓದಕೊಂಡ್ಕಂತಿದೆ
ಹಾ ಹಾ ಹಾ
ಹ್ಮ್
ಹ್ಮ್ ಆ ಮಶೀನ್ ಮಷಿನ್ ಲರ್ನಿಂಗ್್ದು ಏನ್ ಅಂತ ಬರಿ ಕ್ವಶನ್ಸ್ ಕೇಳ್ತಾರ ಮಷಿನ್ ಲರ್ನಿಂಗ್ ಹಂಗ ಸಪ್ರೇಟ್ ಸಪ್ರೇಟ್ ಮಷಿನ್ಸ್ ಬಗ್ಗೆ ಹೇಳ್ತಾರೆ ಹೆಂಗದು
ಇ ಇಲ್ಲಕ್ಕ ಮಷೀನ್ ಲರ್ನಿಂಗ್ ಅಂದ್ರೆ ಇದು ಫುಲ್ ಎಐ ಬೇಸ್ಟ್ ಇರ್ತೈತಿ
ಹ್ಮ್ ಅಲ್ಲ ಮಷಿನ್ ಲರ್ನಿಂಗ್ ಎ ಆಐತಂತ ಬಂದಲ್ಲ
ಏನಕ್ಕ
ಎ ಐ ಎ ಐ ಬೇರೆ ಮಷೀನ್ ಲರ್ನಿಂಗ್ ಬೇರೆ ಅಲ್ಲ
ಹಾ ಬೇರೆ ಆದ್ರೆ ಈ ಮಷೀನಿಗೂ ನಾವ ಟ್ರೇಂಡ್ ಡೇಟಾ ಕೊಡ್ಬೇಕ ಅದ ಕಲಿಯಕ್ ಡೇಟಾ ಕೊಟ್ವಿ ಅಂದ್ರ ಅದ ಕಲಿತರಿ ನಮ್ ಕಡೆ ಇಂತ್ರ ಈಗ ಎಕ್ಸಾಂಪಲ್ ನಾವವು ಒ ಅದ ನಾವೀಗ ಮಷೀನ್ಿಗೆ ಕೊಡ್ತೇವಿ ಒಂದು್ ಕ್ಯಾಮಲ್ ಪಿಕ್ಚರ್ ಕೊಡ್ ಒಂದ್ ಎಲಿಫೆಂಟ್ ಪಿಕ್ಚರ್ ಕೊಡ್ತೇವಿ ಬೇರೆ ಬೇರೆ ಪಿಕ್ಚರ್ಸ್ ಕೊಡ್ತೇವೆ ಅದಕ್ಕೆ ನಮ್ ಲೇಬಲ್ ಡೇಟಾ ನಾವು ಕೊಟ್ಟವಿ ಅದ ಮಷೀನ್ಿಗೆ ಕೊಟ್ವಿ ಆ ಮಷೀನ್ ಈಗ ನೆಕ್ಸ್ಟ್ ಟೈಮ್ ನಾವು ಬೇರೆ ತರ ಪಿಕ್ಚರ್ಸ್ ಎಲಿಫೆಂಟ್ ಇಂದ ಕ್ಯಾಮಂದ ಹಾಕಿದ್ವಿ ಅಂದ್ರ ಅದು ಪ್ರಿಡಿಕ್ಟ್ ಮಾಡ್ಬೇಕ ಹೌದು ಇ ಅಂತಂದ
ಹಾ ಯದ ಮಷೀನ್
ಮಷೀನ್ ಪ್ರಿಡೆಕ್ಟ್ ಮಾಡ್ಬೇಕು ಕರೆಕ್ಟ್ ಔಟ್ಪುಟ್ ಕೊಡ್ಬೇಕು ನಮಗದ ಈಗ ನಾವ ಬ ಹಾ ಹಂಗ ಟ್ರೈನ್ ಮಾಡ್ತ ನಾವವು ಅದಕ್ ಆತರ ಪಿಕ್ಚರ್ಸ್ ಎಲ್ಲ ಕೊಟ್ಲಿಲ್ ಡೇಟಾ ಕೊಟ್ಟ ಮಷೀನಿಿಗೆ ಟ್ರೈನ್ ಮಾಡಲ್ಲ
ಹಾ ಹಾ ಹಾ ಹಾ
ಅದು ಅದು ಟ್ರೈನಿಂಗ್ ಮಾಡೋದಕ್ಕೆ ಮಷಿನ್ ಲರ್ನಿಂಗ್ ಅನ್ನೋದು ಅದ್ ಒಳಗ್ ಸಮಜ ಬರ್ತಾವ ೇರಿ ಇಲ್ಲ ಇಲ್ಲ ಕಾದ ಬೇರೆ ಬೇರೆ ಲೆಸನ್ಸ್ ಅದಾವ ಹ್ಮ್ ಹಂಡ್ರೆಡ್ ಮಾರ್ಕ್ಸ್ ಅಕ್ಕ ಅಂದ್ರ ಫಿಫ್ಟಿ ಫಿಫ್ಟಿ ಫಿಫ್ಟಿ ಫಿಫ್ಟಿ ಸಬ್ಜೆಕ್ಟ್ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಇಂಟರ್ನಲ್ಸ ಫಿಫ್ಟಿ ಎಕ್ಸ್ಟರ್ನಲ್ಸ
ಹ್ಮ್ ಹ್ಮ್ ಹ್ಮ್
ಫಿಫ್ಟಿ ಹೆಂಗ್ ಡಿವೈಡ್ ಆಾಕೈತ ಅಂದ್ರೆ ಫಾರ್ಟಿ ಮಾರ್ಕ್ಸ್ ಇನ್ ನಾವು ಇಂಟರ್ನಲ್ಸ್ ಬರೆದಿರ್ತವಿ ಯ ಇಂಟರ್ನಲ್ಸ್ ಅದು ರೆಡಿು ಟ್ವೆಂಟಿ ಟ್ವೆಂಟಿ ಆ ಆಮೇಲೆ ಒನ್ ಟನ್ ಮಾರ್ಕ್ಸ್ ಇದು ಅಸೈನ್ಮೆಂಟ್ಸ್ ಯ ಇದ ತಗೊಂತಾರ ಅಲ್ಲಿ ಫಿಫ್ಟಿ ಆ ಕಡೆ ಏನ್ ಡ್ ಮಾರ್ಕ್ಸ್ಗ್ ಬರ್ದಿತ್ತ ಅ್ ಫಿಫ್ಟಿ ಬಂದ ನಿಂದರ್ೈ ಹಂಡ್ರೆಡ್ಗೆ ಎಕ್ಸಾಂಪಲ್ ನಾವು ಹಂಡ್ರೆಡಿಗೆ ಹಂಡ್ರೆಡ್ ತೊಗೊಂಡು ಅಂದ್ರರೆ ಫಿಫ್ಟಿಗೆ ಫಿಫ್ಟಿ ಆಗತಲ್ಲ
ಹಾ ಹಾ ಹಾ ಹಾ ಹಾ
ಫೋಟಿ ಹಂಗ
ಕೊಟ್ಟಿ ಹ್ಮ್ ಸ್ಕೋರ್ಕೇತಿ
ಹ್ಮ್ ಆಗ್ತೇತಕ್ಕ ಅದೇ ಹಿಂಗ್ ಕಮ್ಮಿ ಮಾಡ ರೆಡಿ ಮಾಡ್ತಾರಲ್ಲ ಅದ ತತ್ರಾಸ
ಹಾ ಇಂಟರ್ನೆಲ್ಸ್ ನಾಗ ಹೋಗಕ್ಕದೇ ಹದ
ರೆಡ್ಯೂಸ್ ಮಾಡ್ಲಿಲ್ಲ ಅಂದ್ರ ಸ್ಕೋರ್ ಆಗ್ತಿತ್ತ
ಹ್ಮ್ ಹ್ಮ್ ಹ್ಮ್
ಈಗ ರೆಡಿ ಯೂಸ್ ಆಗ್ಲಿ ಆ ಆಗ್ತೆೇತಂದಾಗ
ಹ್ಮ್ ನೇನ್ ಬರ್ತದ ಅದ್ರಾಗ ಲೈಸೆನ್ಸ್ ಎಷ್ಟ್ ಲೈಸೆನ್ಸ್ ಇರ್ತಾವ ಎಕ್ಸಾಮ್
ಪಕ್ ನಮ ಫೈವ್ ಲಸನ್ಸ್ ಅಾವಕ್ಕ ಕಿ ಲೆಸೆನ್ಸ್ ಅಾವ ಅದ್ರೊಳಗ ಹ ಅದ್ರೊಳಗ ಈಗ ಅ ಸೂಪರ್ವೈಸ್ ನೀಂಗ ಅನ್ಸೂಪರ್ವೈಸ್ರ್ನಿಂಗ ರೀ ಎನ್ಫೋರ್ಸ್ಮೆಂಟ್ ನೀ ಹಿಂಗ ಒಂದೊಂದ್ ಲೆಸನ್ ತಗೊ್ಂಬ ಬಿಡ್ತಾರ ಅವರು ಒಂದೊಂದ್ ಲಲೆಸರ್ ಮೇಲೆ
ಹ್ಮ್ ಒಂದು್ ಟಾಪಿಕ್ ಮಾಗ ಸಪ್ರೇಟ್ ಡಿಟೇಲ್ಡ್ಲ್ಲಿಸನ್ ಇರ್ತತನಾ
ಹಂಗ್ ಮಾಡ್ತಾರ ಅಕ್ಕ ನ್ಯೂರಲ್ ನೆಟ್ವರ್ಕ್ಸ್ ಅಂತ ತಗೋತಾರ
ಹಾ ಹಾ ಅಂದ್ರ ಅವೆಲ್ಲಾ ಏನ್ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀ ಶಾರ್ಟ್ ಆಗಿ ಐದು ಲೆಸನ್
ಅದೇ ಹಿಂಗ ಅಂದ್ರ ಸೂಪರ್ೈಸ್ಡ್ ಲರ್ನಿಂಗ್ ಅಂದ್ರೆ ಈಗ ಲೇಬಲ್ ಕೊಟ್ಟು ಮಾಡದು ಮಷನ್ಿಗ ಅನ್ ಸೂಪರ್ವೈಸ್ಲರ್ ನೀಂಗ ಅಂದ್ರೆ ಏನು ಲೇ ಅನ್ಲೇಬಲ್ಡ್ ಡೇಟಾ
ಹ್ಮ್ ಹ್ಮ್
ರಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಅರ್ಧಂಬರ್ಧ ಡೇಟಾ ಕೊಡೋದು ಮಷೀನ್ಿಗ
ಹ್ಮ ಹಾ ಹ್ಮ ಹಾ
ಹಿಂಗ್ ಕೊಡ್ಕೊಂತ ಹೋಗೋದ ಅದಕ್ಕ ನ್ಯೂರಲ್ ನೆಟ್ವರ್ಕ್ ಅಂದ್ರೆ ಅದು ಡೀಪ್ ತಪ್ಪ ಹೋಗತೈತ್ ನೆಟ್ವರ್ಕ್ ಒಳಗ
ಹ್ಮ್ ಹ್ಮ್ ಹ್ಮ್
ಹಂಗ
ಅಂದ್ರೆ ಒಂದ್ ಎಲಿಫೆಂಟ್ ಅಂದ್ರೆ ಈಗ ನೀ ಎಕ್ಸಾಮ್ ಬೆಿತ ಅಂದ್ರ ಈಗದು ದೀಪ್ ಇದ್ರ ಬಗ್ಗೆ ಹೇತದಂತ ಅಂದ್ರೆ ಈಗ ನೀವ ಒಂದ್ ಎಲ್ಫ್ರೆಂಟ್ ಬಗ್ಗೆ ಹೇಳತೇನ ಫುಲ್ ಡೀಟೇಲ್ ಆಗ ಹೇಳೋದನಾ ಮಷೀನ್ಿಗೆ
ಹ್ಮ್ ಈಗ ಮಷೀನ್ಗೆ ನಾವವು ಈಗ ಮಷೀನ್ ಣಗ್ ನಾವವು ಈಗ ನಮ್ಗೊಂದ್ ಮೇಲ್ ಬರ್ತೇತಿ ತಿಳ್ಕೊ ನೀನು ಆ ಮೇಲಿಗ್ ನಾವೀಗ ಮೇಲ್ ನ್ಯಾಗ ಏನ್ ಟ್ರೈನ್ ಮಾಡಿರ್ತಾರ ಅಂದ್ರ ಅವ್ರು ಹೆಂಗ್ ಕ್ಲಾಸಿಫೈ ಮಾಡಿತಾರೆ ಅಂದ್ರೆ ಒಂದು ಸ್ಪ್ಯಾಮ್ ಅಂತ ಮಾಡ್ಬೇಕು ಇಲ್ಲ ನಾನ್ ಸ್ಪಾಮ್ ನಾಟ್ ಸ್ಪ್ಯಾಮ್ ಅಂತ ಮಾಡ್ಬೇಕ ಈಗ ಸ್ಪ್ಯಾಮ್ ಮೆಸೇಜಸ್ ಅಂತ ಬರ್ತಾ ಗತ್ ನಿನ್ಗ ಅಲ್ಸೈಡ್ ೀ ಆಪ್ಷನ್ಸ್ ಅದು ಅದ್ರ ಟ್ರೈನ್ ಮಾಡಿರ್ತಾರಲ್ಲೇ ಮಷೀನಿಗೆ ಇದು ಸ್ಪ್ಯಾಮ ಇದು ಸ್ಪ್ಯಾಮ್ ಐತಿ ಅಂತ ಏನ್ ಮಾಡ್ತಾರೆ ಅದ್ ಸ್ಪ್ಯಾಮ್ ಅಲ್ಲ ಅಂದ್ರೆ ನಾ ಪಪ್ಯಾಮ್ ಅಂತ ಹೇಳು ಅಂತ ಟ್ರೈನ್ ಮಾಡಿತ್ತರ್ ಮಷೀನ್ಿಗ ಅದೇ ಅವ್ರ ಹೆಂಗ್ ಟ್ರೈನ್ ಮಾಡಿರ್ತಾರ ಅದ ಹೆಂಗ ಆಕ್ಟ್ ಮಾಡ್ತೇತ್ ನಮಗಲ್ಲೇ
ಓಕೆ ಮಷೀನ್ ಹಾ
ತೋರಿಸ್ತೈತಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಲ್ಲು ಅಂತಂದು
ಅಂದ್ರೆ ಇದು ಮಷಿನ್ ಲರ್ನಿಂಗ್ ಅಂದ್ರೆ ಯಾವ ಆಟೈಪ್ ಮಷೀನ್ಗ
ಮಷೀನ್ ಅಂದ್ರೆ ಕಂಪ್ಯೂಟರ್
ಕಂಪ್ಯೂಟರ್ ಮಷೀನ್ ಹಾ ಹಾ ಹಾ
ಕಂಪ್ಯೂಟರಿ ನಾವ್ ಟ್ರೈನ್ ಮಾಡ್ತೀವಿ ಅಂದ್ರ ಈ ಕೋಡ್ ಬರಿತೇವಲ್ಲಾ ನಾವು
ಹ್ಮ್ ಹ್ಮ್ ಹ್ಮ್
ಕೋಡ್ ಬರತ್ ನಾವ
ಹ್ಮ್ ಹ್ಮ್ ಹ್ಮ್ ಹ್ಮ
ಕೋಡ್ ಬಾರದ ಅದಕ್ ಟ್ರೆಂಡ್ ಮಾಡದ ಈಗ ನ್ಯೂರಲ್ ನೆಟ್ವರ್ಕ್ಸ್ ನಾಗ ಏನಐತಂದ್ರ ಜಾಸ್ತಿ ಹಿಡನ್ ಲೇರ್ಸ್ ಬರ್ತಾವ ಅದ್ರೊಳಗ ಹಂಗ್ ಹಿಡನ್ ಲೇಯರ್ಸ್ ಬಂದ್ರಿ ಈಗ ಆಟೋಮ್ಯಾಟಿಕ್ ಕಾರ್ ಬಂದಾವ್ ನೋಡಿ ಈಗ
ಹ್ಮ್
ಕಾರ್ ಹೋಗ್ತಾವಲ್ಲ ತನ್ ಪಾಡಿಗೆ ತಾನ ಡ್ರೈವರ್ ಇರ್ಲಾರ್ದಂಗ
ಹಾ ಹೌದು ಹೌದ ಹೌದು ಹ ಹೌದು ಮೊನ್ನೆ ನಂಗ ಒಬ್ರು ಪರಿಚಯ ಇದ್ದವರು ಸರ್ ಔಶಲ್ಯಾಗ ಹೋಗಿದ್ರ ಅವರ ನತಿದ್ರ ಅದೇನೋ ವಿತೌಟ್ ಅ ಡ್ರೈವರ್ಲೆಸ್ ಅಂತಪ್ಪ ಕಾರಾರ್
ಹಾ ಡ್ರೈವರ್ಲೆಸ್ ಅವಕಲ್ಲ ಈ ಮಾಡೆಲ್ ತಗೊಂಡ್ ಟ್ರೈನ್ ಮಾಡಿರ್ತಾರಕ್ಕ
ಹೌದೇನಾ ಆಸ್ಟ್ರೇಲಿಯಾದಾಗೆಲ್ಲ ಮಾಡಾರತ್ ನೋಡದ್ನೇನ
ತಲ್ಲ ನೋಡ ಅದ
ಅದೇನ ಹಿಂಗ ಕ್ಯಾಬ್ ಕ್ಯಾಬ್ ಎಲ್ಲಾ ಇಲ್ಲಿ ನಾವ್ ಇಂಡಿಯಾದಾಗ ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡ ಡ್ರೈವರ್ ಬಿಡ್ತಾನ ಅಲ್ಲಿ ಬಡ ಡ ಹಿಂಗ ಒತ್ತಿದ್ ಹಿಂಗ ಏನೋ ಒಂದ ಮಷೀನ್ ಇತ್ತಂತೆ ಎಲ್ಲಿ ಹೋಗಬೇಕಂತ ಹಿಂಗ ಒತ್ತತ್ ಬಿಟ್ಟ ಅಂದ್ರೆ ತನ್ ಪಡಿಗೆ ತಾನ ಡ್ರಾಯ್ ಮಾಡ್ಕೊಂಡ್ ಹೋಗ್ಬಿಡ್ತದ
ಹೌದೌದೌದು ಈಗ ರೋಬೋಟ್ ಮಾಡಾಕ ರೋಬೋಟಿಕ್ಸ್ ಹ್ಮ್ ಹ್ಮ್ ರೋಬೋಟ್ ಮಾಡಕ ಇವಗೆಲ್ಲದಕ್ಕೂ ನಾವು ಟ್ರೈನ್ ಮಾಡ್ತೇವಿ ಮಾಡಲ್ನ ಈಗ ಯಾವ್ದಾರ ಒಂದ್ ಆ್ಯಪ್ ತಗೊಂಡ ನೀನ್ ಅವರು ಕೊಟ್ಟಿರ್ತಾರಲ್ಲ ಏನಾರ ವರ್ಕ್ ಮಾಡ್ರಿ ಅಂತ
ಹ್ಮ್
ಟ್ರೈನರ್ ತಗೊಂಡ್ರ ಹಂಗದ ಮಷೀನಿಗ್ ಟ್ರೈನ್ ಮಾಡಕ ತಗೋತಾರ
ಓ ಹಂಗ ಹ್ಮ್ ಹ್ಮ ಹ್ಮ್
ಲೇಬಲ್ ಡೇಟಾ ಕೊಡ್ತಾರ ಅದಕ್ಕೆ ಅದ ನೆಕ್ಸ್ಟ್ ಟೈಮ್ ನಾವವು ಏನಾರ ಅದಕ್ಕೆ ನಾವವು ಏನಾರ ಒಂದ್ ಇನ್ಪುಟ್ ಕೊಡಾತ್ವಿ ಅಂದ್ರು ಅದ್ ನಮ್ ಕರೆಕ್ಟ್ ಔಟ್ಪುಟ್ ಕೊಡ್ಬೇಕಲ್ಲೇ ಈಗ ನೀ ಎಲಿಫೆಂಟ್ ಪಿಕ್ಚರ್ ಎಂತ ಪಿಕ್ಚರ್ ಹಾಕಿದೆಂದು ಎಲಿಫೆಂಟ್ ಇಂದ ಹೌದಿದೆ ಎಲಿಫೆಂಟ್ನ್ನ ಅನ್ಬೇಕದ ಹಿಂಗ ಟ್ರೈನ್ ಮಾಡ್ಬೇಕ ನ ಲೇಬಲ್ ಹ ಲೇಬಲ್ ಡೇಟಾ ಅಷ್ಟರ ಮಟ್ಟಿಗೆ ಕೊಡ್ಬೇಕು ನಾವು
ಅಲ್ಲ ನೀ ಎಷ್ಟು ಕೊಡ್ತಿ ಮಷಿನ್ ಲರ್ನಿಂಗ್ ಇದ್ರೊಳಗೆಲ್ಲಾ ಈಗ ಆ ಸಬ್ಜೆಕ್ಟ್ದ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡಿದನಿ ನನಗೆ ಖರೆ ಬಟ್ ಅದು ಕಂಪೇರ್ ಟು ಮ್ಯಾನ್ ಈಗ ಮನುಷ್ಯನ್ಗೆ ಮಷೀನ್ಗೆ ಬಾಳ ಡಿಫ್ರೆನ್ಸ್ ಆಕೈತಿ ಎಷ್ಟು
ಡಿಫೆನ್ಸ್ ಬಾಳ ಆಗ್ತೈತಿ ಆದ್ರೆ ಮ್ಯಾನ್ಯಯಲ್ ವರ್ಕ್ ಕಮ್ಮಿ ಆಗ್ತೈತಲ್ಲಾ ನಮ್ದ
ಮ್ಯಾನುವಲ್ ಕಮ್ಮಕ್ಕತಿ ಬಟ್ ಸೋ ಮೆನಿ ಇಪ್ಪತ್ತು ಸಾವಿರ ಡಿಪೆಂಡ್ ಅಪನ್ ವರ್ಕ ಅಲ್ಲಾ ಎಷ್ಟೋ ಜನ ಡಿಪೆಂಡೆಂಟ್ ಇದದಾರ ಬಟ್ ಇವೆಲ್ಲಾ ಹಿಂಗ ಮಷಿನ್ ಲರ್ನಿಂಗ್ ತ್ತೆ
ಹ್ಮ್ ಮ್ಯಾನವಲ್ ವರ್ಕ್ ಕಮ್ಮಿ ಆಗ್ತೈತೆ ಅನ್ನದಕ್ಕ ಇದೊಂದು ಮಷಿನ್ ಲರ್ನಿಂಗ್ ಮಾಡ್ಬೇಕು ಎ ಐ ಬೆಸ್ ಮಾಡ್ಬೇಕು ಇಲ್ಲ ನಾವು ಈಗ ಟ್ರೆಡಿಷ್ನಲ್ ಮೆಥಡ್ಸ್ನಾಗೆಲ್ಲ ಹೋದ್ವಿ ಅಂದ್ರಕ್ಕ ಜಗ್ ಕೋಡ್ ಬರಿಬೇಕಾಗಿತ್ ನಾವು ಕೋಡ್ ಬರ್ದ್ ಬರ್ದ್ ಬರ್ದ್ ಬರ್ದ್ ಅಲ್ಲಿಗ ಒಂದ್ ನಮ್ಗೆ ಯಾವಾಗೋ ಒಂದ್ ಔಟ್ಪುಟ್ ಸಿಕ್ತಿತ್ತ ಈಗ ನಾವ್ ಅದ ಈಗ ಒಂದ್ ಇನ್ಪುಟ್ ಕೊಟ್ವಿ ಅಂದ್ರೆ ಒಂದ್ ಔಟ್ಪುಟ್ ಕೊಟ್ವಿ ಅಂದ ಒಂದ್ ಔಟ್ ಟ್ಟ ಅದ ಕೊಡ್ತಂದ್ರ ನಾವ್ ಅದ್ರೊಳ ಮತ್ತ ಚೇಂಜಸ ಮಾಡಿ ಪಟ್ ಪಟ್ ಅವಾಗ ಮತ್ತ ಹೊಸ ಔಟ್ಪುಟ್ ತಗಿಬಹುದು ನಾವು
ಹ್ಮ್ ಹ್ಮ್ ಹ್ಮ್
ಇಲ್ಲಿ ನಾನು ಬೇಕಾದ ಒಂದು ಆಪ್ ತೆಗಿಬಹುದು ಹಂಗೀಗ ಚಾಟ್ ಜಿ ಪಿ ಟಿ ಅದು ಇದೆಲ್ಲ ಬಂದ್ಬಿಟ್ಟ ಅವಕ್ಕ ಆಪ್ ಈಗ ನಾವ್ ಆ ಚಾಟಜಿ ನಾವ್ ಆ ಚಾಟ್ ಜಿ ಪಿಟಿ ಯೂಸ್ ಮಾಡ್ಕೊಂಡ್ ಈಗ ನಮ್ದೇ ಓನ್ ಆದ ನಾವ್ ಅದಕ್ಕೆ ಏನ್ ಹೆಂಗ್ ನಾವ್ ಅದಕ್ ಚಾಟ ಜಿ ಪಿಟಿನು ಹೆಂಗ್ ವರ್ಕ್ ಆಗ್ತಿತ್ ಅಂದ್ರಕ್ಕ ನಾವ್ ಎಷ್ಟ ಚಲೋ ಅದಕ್ ನಾವ ಕ್ವಶನ್ಸ್ ಕೇಳತೇವಲ್ಲ ಅಷ್ಟ ಚಲೋ ಅದ್ ನಮಗ್ ಆನ್ಸರ್ ಕೊಡ್ತೈತಿ ಹಂಗ ಟ್ರೈನ್ ಮಾಡಿರ್ತಾರ ಅದಕ್
ಅಂದ್ರ ಎಷ್ಟ್ ಚಲೋ ಕ್ವಶನ್ ಕೇಳ್ತವ ಎಷ್ಟ್ ಚಲೋ ಅನ್ಸರ್ ಕೊಡ್ತೈತಿ ಅಂದ್ರ
ಈವಾಗದ ಕೇಳಿದ್ವಿ ಅನ್ಕೋ ಏನಂದ ಕೇಳಿದ್ವಿ ಟೇಲ್ಮಿ ವಾಟ್ ಸಂ ಅನಿಮಲ್ ಅಂತ ಕೇಳಿದ್ವಿ ಅನ್ನಕೋ ಅದು ಬರೀ ಒಂದ್ ಯಾವ್ದೋ ಆನಿಮಲಿನ ಹೆಸರು ಕೊಟ್ಟು ಸ್ವಲ್ಪ ಕೊಡ್ತೈತೆ ಟೆಲ್ಮಿ ಡೀಟೆಲ್ಡ್ ಹಾ ಟೆಲ್ಮಿ ಡೀಟೇಲ್ ಥಿಂಗ್ ಅಬೌಟ್ ದಿಸ್ ಅನಿಮಲ್ ಅಂತ ನಾವು ಸ್ಪೆಸಿಫಿಕಲಿ ಅದ ಕೊಟ್ವಿ ಅಂದ್ರ ಅದ್ ನಮಗ್ ಪೂರಾ ಕೊಡತೈತಿ ಆ ಆನಿಮ್ಮಲ್ ಬಗ್ಗೆ ವಟ್ ನಾವದಕ್ ನಾವದಕ್ ಚಲೋ ಟ್ರೈನ್ ಮಾಡ್ಬೇಕ
ಓ ಈಗೆಲ್ಲ ಮ ಮಷಿನ್ ಲರ್ನಿಂಗ್ಗಳಿಗೆಲ್ಲ ಈಗ ಚಾಟ ಜಿಪಿಟ್ಟಿ ಟ್ರೈನ್ ಮಾಡೋದು ಆಕತಿ ಅಂತ ಹೇಳ್ತೀನಿನ ಆ ಚಾಟ ಜಿಪಿಟಿನು ಮಷೀನ್ ಲರ್ನಿಂಗ್ ಸಬ್ಜೆಕ್ಟ್ ಬೇಸ್
ಹಾ ಹೌದು ಹೌದು ಅದು ಕೋಡ್ ಬರದನ್ನ ಕ್ರಿಯೇಟ್ ರೋದ ಆ್ಯಪ್ ಎಲ್ಲ ಆ್ಯಪು ಅದೇ ಅಕ್ಕ ಇನ್ಸ್ಟಾ ಫೇಸ್ಬುಕ್ ಎಲ್ಲಾ ಇವ ಇವು
ಹ್ಮ್ ಹ್ಮ್ ಹ್ಮ್
ಎಲ್ಲಾದರದ ಹಿಂದು ಕೋಡ್ ಇರ್ತೈತಿ ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ನಾಗೆಲ್ಲ ವರ್ಕ್ ಮಾಡ್ತ ತರಲ
ಅಂದ್ರೆ ನೀವು ಅದಕ್ಕೆೆಲ್ಲ ಟ್ರೈನ್ ಮಾಡಿ ಒಂದ ಕೋಡ್ ಕೊಟ್ಟ ಬಿಡ್ತೀವಿ
ಹ್ಮ್ ಕೂಡ್ ಕೊಡ್ ಆಮೇಲೆ ಕೋಡ ಚೇಂಜಸ್ ಮಾಡ್ತಿರ್ತೇವಿ ಗ್ಲಿಚ್ ಗಳು ಆಗ್ತಿರ್ತಾವ ನೋಡಿ ನಿನ್ನ ಒಮ್ಮೊಮ್ಮೆ ಒಮ್ಮೊಮ್ಮೆ ಯೂಟ್ಯೂಬ್ ಬರಲ್ಲ ಒಮ್ಮೊಮ್ಮೆ ಇನ್ಸ್ಟಾ ಬರಲ್ಲ ಫೇಸ್ಬುಕ್ ಬರಲ್ಲ ಹ ಸರ್ವರ್ ಡೌನ್ ಅಂತಾರಲ್ಲ ಗ್ಲಿಚ ಹಾಕಿರ್ತ್ತ ಚೇಜಸ್ ಮಾಡ್ತಿರ್ತಾರ ಏನೋ ಒಂದು ಅಪ್ಡೇಟ ನ್ಯೂ ಅಪ್ಡೇಷನ್ ಮಾಡ್ತಿರ್ತಾರ ಅಲ್ಲಿ ಅವಾಗ ಅದಕ್ ಹಂಗ ಹಂಗ ನಿಮಗ ಇಲ್ ತೋರ್ಸ್ತಿರ್ತತ ಅದ ಈಗ ನಾವು ಒಂದ್ ಅಮೆಝಾನಾಗ ಪ್ರಾಡಕ್ಟ್ ಬೈ ಮಾಡ್ಬೇಕಂದ್ರು ಅಕ್ಕ ಅದ್ರೊಳಗ್ ಬ್ಯಾಕ್ ಆಂಡ್ ಟೀಮ್ ಅಂತ ಇರ್ತೈತಿ ಫ್ರೆಂಡ್ಟಂಡ ಟೀಮ್ ಅಂತ ಇರ್ತೈತಿ ಕೆಲಸ ಮಾಡಾಕ ಬ್ಯಾಕ್ ಅಂಡ್ ಕೋಡ ಬ್ಯಾಕ್ ಅ್ಯಂಡ್ ಟೀಮ್ ಬ್ಯಾಕ್ ಅ್ಯಂಡ್ ಅಂದ್ರ ಕೋಡ್ ಬರೇದ ಇಂತ ಕೆಲ್ಸ ಮಾಡಿರ್ತಿ ಇವ್ರ ಫ್ರೆಂಟೆಂಡ ಅವರು ಕೋಡ್ ಬರ್ಕೋತ್ ಇಲ್ಲಿ ಏನೇನ್ ಬೇಕ್ ಏನೇನ್ ಆರ್ಡರ್ ಬಂದವ ಎಲ್ಲಾ ಚೆಕ್ ಮಾಡ್ಕೋತಿರ್ತಾರೆ ಎಲ್ಲ ಕೋಡ್ ಬೇಸ್ಡ ಇದು ಎಲ್ಲಾದರದಿಂದ ಕೋಡ ಈಗ ಈಗ ನೀನ್ ನೋ ನೋಡಿ ಏನು ಎ ಐ ದಾಗ ಹೆಂಗ್ ಜನ್ರೇಟ್ ಮಾಡ್ಬೋದು ನಾವ್ ಫೋಟೋಸ್ ಒಂದು ಚಲೋ ಪ್ರಾಮ್ಪ್ಟ್ ಕೊಟ್ವಿ ಅಂದ್ರ ನಮ್ ಚಾಟ್ ಜಿಪಿಟಿ ಜೇಮಿನಾಯಿ ಎಲ್ಲಾ ಎಂತ ಚಲೋ ಫೋಟೋ ಮಾಡ್
ಹೌದು ಮತ್ತಳ್ಳೆ ನಮ್ಮ ಆಲ್ಮೋಸ್ಟ್ ಆಲ್ ನಮ್ ತರನೇ ಇರುತ್
ಹಾ ಸೇಮ್ ಸಿಮ್ನರ್ ಯಾಕಂದ್ರೆ ಆಕ್ ಕೋಡ್ ಅಷ್ಟ್ ಅದ್ ನಾವೇನ್ ಪ್ರಾಮ್ಪ್ಟ್ ಕೊಟ್ಟಿರ್ತೇವಲ್ಲಾ ಅಷ್ಟ್ ಚಲೋ ಟ್ರೈನ್ ಮಾಡ್ತಿರ್ತೈತ ಅಲ್ಲದನ್ನ.
ನನಗ ಆಕ್ಚುಲಿ ಅಷ್ಟು ಗೊತ್ತಿದ್ದಿಲ್ಲ ಚಾಟ್ ಜಿಪಿಟಿ ಬಗ್ಗೆ ನಮ್ ಕೊಲೀಗೊಬ್ಬನ್ ಹೇಳ್ದ ನನ್ ಫ್ರೆಂಡ್ ನ ಅವನಡಾ ನಾ ಹಂಗೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ನಪ್ಪಾ ಅ ಒಬ್ರ್ ದು ಮ್ಯಾರೇಜ್ ಸಡನ್ ಆಗ್ ಫಿಕ್ಸ್ ಆಗಿತ್ತ.
ಹ್ಮ್ ಹ್ಮ್.
ಮೇಕಪ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಫ್ ದೀಸ್ ಕಪಲ್ ಅಂತ ಹಾಕ್ಬಿಟ್ರೆ. ಅಷ್ಟು ನೀಟಾಗಿ ಮಾಡ್ ಕುಡ್ತಂದ ಅದು ಯಪ್ಪ ಶಾಕ್ ಆದೆ ನಾನ್ ಸೋ ಈ ಚಾಟ್ ಜಿಪಿಟಿ ಈ ಇನ್ಸ್ಟಾಗ್ರಾಮ್ ಪ್ರತಿಯೊಂದುನು ಈಗ ಬೇಸ್ ಅಂತಿನಿ ಮಷಿನ್ ಲರ್ನಿಂಗ್ ಬೇಸ್ಡ್ ಸಬ್ಜೆಕ್ಟ್ ಮೇಲೆ ಒಹ್ ಅಂದ್ರೆ ಈಗ ನೀ ಕಲಿತ್ ತಿರೋದು
ಎಲ್ಲಾ ಮಷಿನ್ ಲರ್ನಿಂಗ್ ಬೇಸ್ಡ್ ಅಲ್ಲಾಕ್ಕ ಆದ್ರಿಂದ ಅದಕ್ ರಿಂದ್ ಬೇರೆ ಟೈಪ್ ಕೋಡ್ ಯೂಸ್ ಮಾಡ್ತರ್ ಸಿ ಇ ಸಿ ಪ್ಲಸ್ ಪ್ಲಸ್ ಜಾವ ಪೈಥಾನ್ ಇದ್ ಕೋಡ್ ಬರಿತಿರ್ತಾರ ಅಲ್ಲಿ ಹಿಂದ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್
ಹ್ಮ್ ಹ್ಮ್ ಹ್ಮ್.
ಹ್ಮ್ ಹಿಂಗೆಲ್ಲಾ ಕೋಡ್ ಬರೀತಿರ್ತಾರ ಈ ಸಬ್ಜೆಕ್ಟ್ಸ್ ಮೇಲೆ.
ಓಹ್ ಹಂಗೆ ಹ್ಮ್ ಹ್ಮ್ ಚಲೋ ಆಯ್ತು ಬಿಡ್ರಿ ನಮ್ ಬಾಳ್.
ಹೌದೌದು ಚಲೋ ಐತಿ ಹೌದೌದು ಈಗ ಅಂದ್ರ ಈ ಈಗ ಕೆಲ್ಸ ಮಾಡೋವ್ರಕ್ಕ. ಇದ್ರ್ ಒಳಗ ಆ ಎಲ್ಲಂದ್ರ ಸಾಫ್ಟ್ವೇರ್ನಾಗೆಲ್ಲ ಅವ್ರಿಗ್ ಈಸಿ ಆಗ್ಬಿಟ್ಟೈತಿ ಈಗ ಜಾಬ್ ಎ ಐ ಬಂದ್ ಫುಲ್.
ಓ ಹೌದಾ.
ಹ್ಮ್ ಫುಲ್ ಈ ಆಗತ್ ಅವ್ರ ಏ ಒಂದ್ ಕೋಡ್ ಬರಕಕ್ ಬರಲಿಲ್ಲ ಅಂದ್ರ ಯದ್ರೆ ಹೇಳಿತ್ತ ಅಂದ್ರ ಅದ್